ಕೇಳಿಸಿತ್ತಿಲ್ಲ...... ಹಲೋ ಹಲೋ ಕ ಸ್ ಹಲೋ.
ಕೇಳಿಸ್ತಿದ್ದಲ್ಲ.
ಇಲ್ಲ ಕೇಳಿಸ್ತಿಲ್ಲ.
ಗೂತಿಲಾ ಅಂತ.
ನೀನೇನು ಏನೂ ಕೇಳಿಸ್ತಿಲ್ಲ. ನನಗ್ ಕೇಳಿಸತಿಲ್ಲ ಅಲ್ವಾ ನೀವು್ ಮಾತಾಡಿ ಮಾತಾಡಿ ಮಾತಾಡಿ. ಪರವಾಗಿಲ್ಲ ಮಾತಾಡಿ ಇಲ್ಲೇ ಮಾತಾಡ್.
ಹ ಆಯತ
ಹ್ಮ್ ಓದ್ತಾ ಇದ್ದೀನಿ. ನಾನು ನಾಳೆ ಪರೀಕ್ಷೆ ಇದ್ದೀನೆ ಅದಕ್ಕೆ ಓದ್ತಾ ಇದ್ದೀನಿ
ಹ್ಮ ನನಗೆ ಪರೀಕ್ಷೆ ಇದೇನಾ.
ಹೌದ ನೀ ಎಷ್ಟ ಓದಿದ್ರಿ ನೀವು.
ಹ್ಮ್ ಹ್ಮ್ ಹ್ಮ್.. ಶು ಮಾಡ್ಬು
ಹೌದಾ
ಹ್ಮ್
ಓದಿರ್ತೀರಾ ಬಿಡಿ ನೀವೆಲ್ಲಾ
ಒಂ ತರ ತುಂಬಾ ವಿದ್ಯಾವಂತರೇನಲ್ಲ ನಾವು
ಹ ಹ ಹ ಹ ಹ ಹೌದಾ ಮತ್ತೆ
ನ್ ಹ್ಮ್
ಚಾ ಚಾ ಹಾಲಿನ ಚಾಕಡಿ
ಹ ಹ್ಮ್
ಎಮಿ ಹೇಳಿ ಬೇಗ ಬೇಗ ಓ ಬ್ಲಯಾಕ್ ತ ಅದೆಲ್ಲ ಕುಡತೀರಾ ನೀವು
ಹದ
ಓಹ ಅದೇನೋ ಅಂತಾರಲ್ವಾ ಅದಕ್ಕೆ ಬಿಡ ಸಾಯ ಹೋರಿ
ಮತ್ತೆ ಹ್ಮ
ಹ್ಮ ಹ್ಮ್
ಅಡುಗೆ ಸ್ನೇಹಿತರೆಲ್ಲ ಏನ್ ಮಾಡ್ತಿದ್ದಾರೆ.
ಆ ಊರ ಎಲ್ಲರೂ ಓದ್ತಾ ಇದಾರೆ ಎಲ್ಲರಿಗೂ ಪರೀಕ್ಷೆ ಇದೆ ನಾಳೆ.
ಹ್ಮ್ ಹ್ಮ್
ಹ್ಮ್ ಏನು ಓದಿದ್ದ ಏನು ನೆನಪಾಗಗ್ತಾ ಇಲ್ಲ ಓದಿದ್ದೆಲ್ಲ.
ಹಾ ಎಲ್ಲದು.
ಇಲ್ಲ ಕಂಡ್ರಿ ಓದೇ ಇಲ್ಲ ಏನು ಓದಿದೀನಿ ಇಲ್ಲ ಅಂತ ಹೇಳಲ್ಲ. ಅರ ಏನು ನೆನಪಾಗ್ತಿಲ್ಲ ಇದಕ್ಕೆ ಇದೆ ಉತ್ತರ ಅಂತ ನೆನ್ನಪಾಗ್ತಿಲ್ಲ ಅಲ್ಲಿ ಪ್ರಶ್ನೆಗಳು ಕೊಡ್ತಾರೆ.
ಟಡಿ ಒಳ ನ ಗೊತ್ತಿದ್ದಿದ್ದಿ ನಿಡಿ.
ಹಂಗೆಲ್ಲ ಇಲ್ಲ ಆಥರ ಎಲ್ಲ ಇದ್ದಿದ್ರೆ ನಾನು. ಕಾಲೇಜಿನ ಫಸ್ಟ್ ಇದರಲ್ಲೇ ಮೊದ್ಲೇ ಇದ್ರಲ್ಲೇ ನಾನೇ ಇರ್ತಿದ್ದೆ. ಇನ್ನುೂ ಒಂದ್ ವಿಷಯ ಇದೆರಿ ಅಡ ಅಂತ ಅದು ಓದ್ಬೇಕ್ರಿ. ಮೊದ್ ನಾಳೆ ಬೆಳಿಗ್ಗೆ ಮೊದ್ಲೇ ಪರೀಕ್ಷೆ ಅದೇರಿ ಆ ಆ ಶಿಕ್ಷಕ ನಗೆ ಬ ಮಾರ್ಕ್ಸ್ ಅಂಕಗಳೇ ಕೊಡೋದಿಲ್ಲ ರೀ
ನಾತ್ ನಾತ್ ಎಲ್ಲ ಕೂತು ೋದಿ
ಆತ್ರ ಎಲ್ಲಾ ಏನು ಓದೋದ್ರಿ ಹೆಂಗ ಓದೋದ್ರಿ ಅದ ಹೆಂಗ ಹೆಂಗ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ರೀ
ಹ್ಮ ಹ್ಮ್
ಅದ
ಮತ್ತೆ ಕರೆ ಮಾಡಿದ್ರೆ ನಗೆ ಹೇಳ್ಕೊಡ್ತಾ ಇ ಮತ್ತೆ ಕರೆ ಮಾಡಕ ಆಗುತ್ತೆ ಇಲ ನನಗೆ.
ಹ್ಮ್ ನಿಮ್ಮ ಆಮೇಲೆ ಮತ್ತೆ ಮಾಡ್ತೀನಿ ಹೇಳ್ಕೊಡಿ ಹೆಂಗ ಹೆಗೆ ಓದೋದು ಅಂತ. ಹಂಗೆ ಮಾಡೋದು ನಿಮ್ ಗೊತ್ತಿರುತ್ತಲ್ವ ನಿಮಗೂ ಕಲ್ಸ ಕೊಟ್ಟಿರ್ತಾರಲ್ವಾ.
ಹ ಆದ್ರೆ ಜಾಸ್ತಿ ಗೊತ್ತಿಲ್ಲ ಸ್ವಲ್ಪ ಸ್ವಲ್ಪ ಗೊತ್ತು.
ನನಗೆಷ್ಟು ಗೊತ್ತಿರುತ್ತೋ ಅಷ್ಟು ಹೇಳ ಕೊಡಿ ಅಷ್ಟು ಬರೀತಿನಿ ಮತ್ತ ಏನ್ ಮಾಡೋದು.
ನೀವು ತುಂಬಾ ವಿದ್ಯಾವಂತರಂತನ್ನ ಹೇಳಳ್ಬೇಡಿ ನೀ.
ಹ್ಮ್ ಅಯ್ಯೋ ಅಯೋ ಬಿಡಿ ನಾವೆಲ್ಲಷ್ಟೆಲ್ಲ ಅಲ್ಲ. ಬರೀ ಇಪ್ಪತ್ತೆರಡು ಅಂಕ ಕೊಟ್ಟಿದ್ದಾರೆ ಗೊತ್ತಾ ಮೊದಲನೇ ಇದ್ರಲ್ಲಿ.
ಎರಡು ಅಕ ಕಡಿಮೆ ಕೊಟ್ಟಿದ್ದಾರೆ ನೋಡಿ ನೀವೇ ವಿದ್ಯ ಅಂತರಿ ಈಗ.
ಅಂತ ಅನ್ನಸ್ತ ಅನ್ತಾ ಉಂಟು.
ಹ ಸುಳ್ಳೇ ಹೇಳಿ ನೀ ಯಾವಾಗ್ಲೂ ಸುಳ್ಳೇ ನನ್ ಸ್ನೇಹ ಓದಿಲ್ಲ ಹಓದಿಲ್ಲ ಅಂತ ಅತಾನೆ ಬಟ್ ಎಲ್ಲಾ ಬರುತ್ತಾರ್ತಾಳೆ ಅಲ್ಲಿ ಸಮಯ ಮುಗ್ದಿರುತ್ತೆ ಎಕ್ಸಾಮ್ ಬರ್ದು ಎಕ್ಸಾಮ್ ಪರೀಕ್ಷೆ ಪರೀಕ್ಷೆ ಬರೆಯುವಾಗ ಸಮಯ ಮುಗ್ದಿರುತ್ತೆ
ಅಯೋ ಇನೇನೋ ತೆಗೆಗ್ದಕೊ ಬಿಟ್ಟಿಿದನ ಸ
ಆದ್ರೂ ಒ ಮನೆ ಕಡೆ
ಅಯ್ಯೋ ಕೊಡೋದೆೇ ಒಂದು ಎಷ್ಟು ಒಂದೂವರೆ ತಾ ಒಂದೂವರೆ ತಾಸ ಅನ್ಸುತ್ತಲ್ವಾ ಒಂದೂವರೆ ತಸ ಹ್ಮ್ ಏನ್ ಬರ್ಯಾದ್ರಿ ಅದ್ರಲ್ಲಿ ನಂಗಂತೂ ಗೊತ್ತಾಗ್ತಿಲ್ಲ ಏನ್ ಮಾಡೋದು ಅಂತ ಯಾರ್ದಾರೂ ನೋಡ್ಕೊಂಡ್ ಬರನಂದ್ರ ನಾನ್ ಹಿಂದೆ ಮುಂದೆ ಇರೋಾಗ ನಾನೇ ತೋರ್ಸ್ಬೇಕ್ರಿ
ನ ನ ನ ನ
ನನ್ನ ಹಿಂದೆ ಹಬ್ಬ ಇದನ್ರ ಅವ ಒ ಾನೆ ಬ ಆದ್ರೆ ಹಿಂತಿರುಗಿ ಕೇಳೋಕ್ಕೆೆ ಭಯ ರೀ ನಂಗೆ ಆ ಪರೀಕ್ಷೆಲ್ಲ ಹಂಗೆಲ್ಲಾ ಮಾಡಕ್ಕೆ ಭಯ ಆಗುತ್ತೆ
ಹಾ ತುಂಬಾ ಚಾಲಕ್ ಹುಡುಗಿ ನೀವು
ಅಯ್ಯೋ ಹಾಗೇನಡ್ಲಾರಿ ಭಯ ಆಗ್ತಿದೆ ಕಣ್ರಿ ಇವಾಗ ಆದ್ರೂ ಭಯ ಆಗ್ತಿದ್ದೆ ಅರೆ ಒಂಥರ ಭಯ ಆಗ್ತಿಲ್ಲ
ಹ್ಮ್್ಮಾ
ಹ್ಮ್ ಒದ್ ನಾವ್ ಓದೇರದು ಇರೋದು್ ಬಂದ್ಬಿಟ್ರಿ ಅಂತ
ಅಲ್ಲ ಅಲ್ಲ ನಮಗೆ ನಾನು ಎಕ್ಸಾಮ್ ಇದೆ ನಾಳೆ ಓದ ಪರೀಕ್ಷೆ ಇದೆ ನಾಳೆ ಓದ್ತಿಲ್ಲಾ ಅಂತ ನಂಗ್ ಭಯ ಆಗ್ತಿದೆ
ನನ್ಗೂ ಅದೇ ರರಿ ಅ್ರ ಓದ್ ನಾನನ್ ಓದ್ತಿಿಲ್ಲ ಅಂತ ಹೇಳ್ಸಲ್ಲ ಓದ್ತಿದ್ದೀನಿ ಆದ್ರ ಓದಿದ್ದೇನೋ ನೆನ್ಪುಳಿತತಿ ಆಗ್ತಿಲ್ಲ ಅಷ್ಟೇ
ಹ್ಮ ಹ್ಮ ಅ ಚೆನ್ನಾಗಿ ಇಟ್ಕೊಂಡು
ಧನ್
ಮಾೆತ್ಕೊಂಡ್ ಹಿ ಅಂದ್ರೆ ಬರುತ್ತೆ
ಅದು ಅದು ತು ಇಷ್ಟ ತುಂಬಾ ದಿವ್ಸ ಆದ್ಮೇಲೆ ಓದ್ತಾ ಓದ್ತಾ ಇದೀನಲ್ಲಾ ಅದಕ್ಕೆ ಹಂಗ ಆ ರೋದು ಇಷ್ಟ ದಿನ ಬರೀ ಅಹ್ ಫೋನ್ ನೋಡ್ಕೊಂಡು ಇರ್ತಿದ್ದೆ ಬರೀ ಅದೇನೋ ಬರುತ್ತಲ್ರಿ ಇನ್ಸ್ಟಾಗ್ರಾಮ್ ಅಂತ ಅದ್ರಲ್ಲಿ ನೋಡ್ತಾ ಬರೀ ನೋಡ್ತಾ ಇರ್ತಿದ್ದೆ ಇವಾಗ ಸಗ ಒಂದೇ ಸಲ ಓದ್ಬೇಕು ಅಂದ್ರೆ ಅದು ಪಾಪ ಅದು ತಲೆ ಅದು ಇದಾಗ ಆತಿಲ್ಲ ಅದಕ್ಕೆ ತೊಗೊಳಕ ಆಗ್ತಿಲ್ಲ
ನಂಗಂತೂ ಪರೀಕ್ಷೆ ಇಲ್ಲದ ಇರುವಾಗ ನಿಿದ್ದೆನೇ ಬರ್ತಾ ಇರ್ಲಿಲ್ಲ ಮಲ್ಕೋಬೇಕಂದ್ರೂ ನಿದ್ದೆ ಬರ್ತ ರ್ಲಿಲ್ಲ ಈಗ ತುಂಬಾ ನಿದ್ದೆ ಬರ್ತಿದೆ ಮಕ್ಕೋ ಬಕ್ ಮಕ್ಕೋಬೇಕಂತ ಅನಿಸ್ತಾ ಇದೆ
ಹ್ಮ್ ನನ್ ಗೋರಿ ಹಂಗೆ ಅ ನಿದ್ದೆ ಬರ್ತಾ ಇಲ್ಲಾರ ರಾತ್ರಿ ಸ್ವಲ್ಪ ನಿದ್ದೆ ಇದ್ದ ನನಗೆ ರೂಢಿ ಆಗ್ಬಿಟ್ಟಿದ್ದೆ ಒಂದ್ ಗಂಟೆಗೆ ಮಲಗಿ ಮಲ್ಲಿಗಿ ಮಲಗೆಿ ಇವತ್ ಏನ್ ಇವತ್ತು ಓದ್ತಾ ಇದೀನ ಅಲ್ವಾ ಓದ್ತದ್ರೆ ನೋಡಿ ಪಕ್ಕ ಬೇಗ ನಿದ್ದೆ ಬರುತ್ತೆ ನನ್ಗೆ
ನಮಗಂಟ ಹತ್ತು ಗಂಟೆಗೆ ನಿದ್ದೆ ಬರುತ್ತೆ
ಬೆಳಗೆ ಬೇಗ ಎ ದ್ದು ಒದು ಸೊಳ್ಳೆಗಳಿದಾವೆ ಸೊಳ್ಳೆ
ಸೊಳ್ಳೆ ತುಂಬಾ ಕಡಿಯುತ್ತೆ
ಒಂದು ಸೊಳ್ಳೆ ಸಾಯಿಸಿ
ಪ್ರಾಣಿ ಹಿಂಸೆ ಮಹಾ ಪಾಪ ಕಂಡ್ರಿ ಹಂಗೆಲ್ಲ ಸಾಯಿಸ್ಬಾರ್ದು
ಕೊಚ್ಚಿದ್ರ ಪರವಾಗಿಲ್ವಾ ಅದು ನ ಅದು ನಮಗೆ ಹಿಂಸೆ ಮಾಡ್
ರಕ್ತ ಹ್ಮ ರಾತ್ರಿಂದ ಕೊಡ್ತಾನ ಇರ್ತೇನಿ ಬಂದ್ ಕಚ್ ಕಚ್ ಹೋಗ್ತಾ ಇರುತ್ತೆ ನನಾಂದ್ರೆ ತುಂಬಾ ಇಷ್ಟ ನಾನಂದ್ರೆ ಅದ್ರ ತುಂಬಾ ಇಷ್ಟ ಫೀಸ್ ಎಲ್ಲ ಮಾಡ
ಮುನ್ನೂರು ಎಮ್ ಎಲ್ ಕೊಟ್ಟಿದ್ದೆರಿ ರಕ್ತ ಕೊಟ್ಟಿದ್ದೆ ಗೊತ್ತಾ
ಹ್ಮ್ ನಮ್ಮಮ್ಮ ಬೈದಿದ್ರು ಆದ್ರೆ ಹಂಗೆ ಅದೇನೋ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಅಂತಾರೆ ಏನೂ ಆಗಿಲ್ಲ ನನಗೆ ಯಾಕೆ ಅಂದ್ರೆ ಸುಸ್ತಾಗುತ್ತೆ ಅದಾಗುತ್ತೆ ನಾನ್ ಗಟ್ ಮುಟ್ಟಾಗಿದ್ದೆ
ಹ್ಮ್
ರಕ್ತ ಬಾಳ ಇದೆ ಅನ್ಸುತ್ತೆ ನನ್ ಬಾ ನನ್ನ ದೇಹದದಲ್ಲಿ ಏನು
ಅವನು ಇಲ್ಲ ಭಯ ಆಗುತ್ತೆ
ಅದಿಕ್ಕೆ ಏನಂತಾರೆ ಅವರೆಲ್ಲ ಎಲ್ಲ ಓದಿ ಈಹೋಗ್ತಾ ಇದ್ದಾರೆ
ಓದಿತ್ತು ನಾ ತಲೆಗ್ ಹೋಗ್ಬಿಡುತ್ತೆ ಅವ್ರರಿಗೆಲ್ಲ ನಾ ಆ ಮಾಡ್ಕೊಂಡ ಬಾಯಿ ತೊಗೊಂಡ್ ಕೂತಿದಿ ಏನು ಅರ್ಥನೇ ಆಗ್ತಿರಲ್ಲ
ನಾನು ಈ ಓದಿದಿದ್ದಾರೆ ಎಲ್ಲ ಎರಡು ಮೊರು ಅಂತ ಇರುತ್ತೆ ಎಲ್ಲ ಓದ್ದೆ ಆದ್ರೂ ಇದಕ್ಕೆ ಇದೆ ಉತ್ತರ ಇದಕ್ ಫಸ್ಟ್ ಎಲ್ಲಿಂದ ಸ್ಟಾರ್ಟ ಶುರುವಾಗುತ್ತೆ ಅನ್ನೋದೇ ಮರ್ತ ಹೋಗ್ತೈತೆ
ಹಾಸ್ಟೆಲಲ್ಲಿ ನಮಕಿಂತ ದೊಡ್ಡ ಅವರೆಲ್ಲಾ ಇಷ್ಟು ಓದ್ಬೇಡ ಯಾಕ್ ಇಷ್ಟ ಓತ್ತಿಯಾ ಅಂಗೂ ಹಿಂಗೆ ಅಂತ ಹೇಳ್ತಾರೆ
ಮತ್ತೆ ಅವರೆಂಗೆಲ್ಲ ಓದ್ತಾರಂತೆ
ಅವರೆಲ್ಲಾ
ಹೌದಾ
ಹ್ಮ
ಏನಪ್ಪ ಅವ್ರಿಗೆಲ್ಲ ಏನೋ ಒಂದ ಮಾಡ್ಕೊಂಡಿರ್ತಾರೆ ಅವ್ರ ಒಳಗೊಳಗೆ ಏನಾದ್ರು ಒಂದು
ಹ್ಮ್
ಮಾತಾಡ್ಕೊಂಡ ತಲ್ಲ ಕಳಿತಲ್ಲ ಓದ್ತಾನೆ ಇಲ್ಲ ಆತರೆ ಕೂಡ ಅಡ್ಡಾಡಿಕೊಂಡು ಅದ ನ ಬರ
ಕತ್ತೆ ನ ಮ
ಪಸ ಅವಬರ್ಡ್ ಎಲ್ಲ ಬತದೆ
ಹೌದಾ ಬಿಡೀ ಒಬರು ಕೆಲ್ಲ ಬರತ್ತೆ ಇತ್ತಾರೆ ಹಂಗೆ ಏನು ಅವರಿಗೆಲ್ಲ ತಲೆಗೆ ಹಂಗೆ ಬೇಗ ಹತ್ ಬಿಡುತ್ತೆ ಹ್ಮ್ ಅದೇ ನಾವು ನೋಡಿ ಓದೋದ್ ಬಿಡ್ಕೊಂಡ್ ಹೆಂಗಗೆ ಮಾತಾಡ್ತಾ ಕೂತಿದೀವಿ
ಹ್ಮ್ ಅಂತ ಹೇಳ್ತಿದೀವಿ ಬಟ್ ಆದ್ರೂ ಹ್ಮ್ ಹ್ಮ್
ಅದೇ ಏನ್ ಕೆಲ್ಸ ಇಲ್ಲ ನಿಮ್ಗೆ ನಮಗೂ ಕೆಲ್ಸ ಇಲ್ಲ ನಮಗೂ ಕೆಲ್ಸ ಇಲ್ಲ
ಮಾಡಿದ
ಇಲ್ಲಾರಿ ಊಟ ಮಾಡಕ್ ಹೋಗ್ಬೇಕು ಇವತ್ತು ಏನ್ ಕೊಡ್ತಾರೋ ಗೊತ್ತಿಲ್ಲ ಇವತ್ತು ತ ಮಾಂಸ ಕೊಡ್ತಾರ ಎಲ್ಲೋ ಗೊತ್ತಿಲ್ಲ ನಿನ್ನೆ ಕೊಟ್ಟಿದ್ರು ಅದೇನೋ ಇತ್ತೂರೆ ನಮ್ಮದು ಅದು ನಮಗೆ ಸೀನಿಯರ್ದೆಲ್ಲ
ಹ್ಮ್
ಹ್ಮ್ ಹೂ ನಿಮ್ದ ಆಾಯ್ತಾ ಊಟ
ಹ್ಮ್ಮ್ಮ್ಮ ಹ್ಮತರಿ ಸರಿಯಕ್ ಬಂದಿಲ್ಲ
ಹ್ಮ ನೀವು ಇಷ್ಟು ಬೇಗ ಹೋಗ್ತೀರಾ ಊಟಕ್ಕೆ
ಹ ಮತ್ತೆ ಕೊಡಲ್ಲ ಆಲಿ ಅದಕ್ಕೋಸ್ಕರ ಇರ್ಲೇ ಹೋಗೋದು
ಹ್ಮ್ ಅದೇ ಬೇಗ ಬೇಗ ಊಟ ಮಾಡ್ಬಿಟ್ಟು ಬಂದು ಹಓದ ಕುತ್ಕೋಬೇಕು
ಹ್ಮ್
ಸರಿ ಹಾಗಗಿದ್ರೆ ನೀವು ಓದಿ ಆಮೇಲೆ ಮತ್ತೆ ಯಾವಾಗರು ನನಗೂ ತುಂಬಾ ಸಂತ ಷವು ಧನ್ಯವಾದಗಳು ಹೌದಾ ಧನ್ಯವಾದ ನಿಮ ್ನಿ ಕೂಡ ತುಂಬಾ ಚೆನ್ನಾಗಿದೆ ಸರಿ ಹಾಗಿದ್ರೆ ಧನ್ಯವಾದ
ಹ್ಮ್ ಅ
ಆಯತ್ು